ಷ ಹಲೋ ಹಲೋ ಹಲೋ
ಹ
ಹಾ ಕೇಳ್ತ್್ರ
ಹಲೋ
ಹಾ ಕೇಳಾಕ್ ಕುಂಂತರಿ ಹಲೋ ಕೇಳ್ತೈತೆ ಎಲ್ರ ಹಾ ಕೇಳ್ತಾೈತ್ರಿ ನಮಗೆ
ಅದ ಕೇಳ್ಕು್ರೀ ಕೇಳ ಕುೂತ್ರಿಿ ಸರ ಹಾ ಈಗ ಕಮ್ಮಿದೀರ
ಆರಾಮ್ ನೋಡ್ರಿ ನೀವ್
ಹಲೋ
ಏನ್್ರೀ ಸಾತರ ಹಾಗ ಏನ್ಲ್ರಿ ಹಾ ಏನ್ಡ್ತರಿೀ ಸಮಾಚಾರ
ನಾೀ ಏನಲ್ ನೋಡ್ರಿ ಪಲ್ಕ್ ಹೋಗ್ದಿವವತ್ ಮತ್ತ ಗಳ ಒಡಕ್ ಹೋಗಿದ್ದೇವ್ರೀ
ಹೌದೌದ್ರಿ ಹ ರೀ ಏನಸರಿ ಹೊಲ್ತಗ
ಎಲ್ದಾಗ ನಾನ್ ನೋಡ್ರಿ ಅತ್ತಿ ಹೆಚ್ಚಿ ನೋಡ್ರಿ ಅತ್ತಿ ಹ
ಚಲೋ ರ
ಚಲ ನಾಟ್ಯದ್ರೆ ಮತ್ತೆ ಈಗ ಸ್ವಲ್ಪ ಸದ ತೆಗಿಬೇಕ್ರೆ ಸದ ಬಂದಾವ
ಹೌದೌ್ರೀ ಏನ್ೀ ನಿಮ್ ಕಡ ಆಟವ್ರ ನ ಕಡೆ ಇನ್ನಾದ್ರ ಬೀಜ ಹಚ್ಚ ಒಂದ್ ಹನ್ನೆರಡು ಎಕರೆ ಹಚ್ಚ್ರಿ ಬೀಜ ಇನ್ನೊಂದ್ ಮೂರ್ ಎಕರೆ ಸಕ್ಕ್ರ ಆದ್ರಿ ಬೀಜ ಮಳ್ಳಿನ ಇವ ಸ್ವಲ್ಪ ಬಂದ್ರಿ ನಾಳಗ್ ಒಂದ್ ಜಿನ ಕಟ್ಟಂಗಿಲ್ರಿ ಮತ್ ಎತ್ತ ಮತ್ ನಾಡ್ದ ರೀ ಬಿತ್ಬೇಕ
ಹಾಗ್ರೆ ನಾಳಗ ನ ಆದ್ರೆ
ಅದ ಇವತ್ ಇದಿತ್ ನೋಡ್ರಿ ಹೆಚ್ಚಿನ ದಬ್ಬ ಇಐತ್ ನೋಡಿ ನಿಮ್ ಕಿಡಗ್ ಮಾಡ
ಹ ಹಾ ಮಾಡ್ತ
ಹಾ ರೀ ಅದೇಾ ಹ್ಮ ರೀ ನಾಳಿಗ ಏನ ಕರಿ್ಯದಂತ್ರಿ ಕಟ್ಬಾರ್ದಂತ್ರಿ.
ಹಾ ಹಾ ಹಾ ಹಾ.
ಕಲರೆ ನಾಡದ್ ಮಾಡತಾರೆ ಇದಆಗತ ಬಿಜೋವ. ತಕೋಬೇಕ ಹಂಗೇರಿ. ಹ ರ ಕ ನ್ ಯರಕಿನ ಯಾರಿನ ಜಾಸ್ತಿ ಬಿತ್ತಲ್ಿ ಬೀಜ ಆ ಕಡೆ ಸ್ವಲ್ಪ
ಎಲ್ಲ ನಮ್ಮ್ ಕಡೆ ಎಲ್ಲ ಸುಮಂದಿ ಹ ನಮ್ ಕಡೆ ಎಲ್ಲ ಸುಮಿ ಬಿತ್ತಾರೆ ಒಂದೊ ಒಂದೊಂದು ಗೇಣ ಆಗ್ಯ ಅೆ ಅಯ್ಯೋ ಬೆಳೆ
ಹೌದೌದ್ರಿ ಹಂಗಗೆ ನಡದವ್ರೀ ಸೈದಿ ಆ ಕಡೆ ಈ ಕಡೆ ಅಲ್ಲ ಕಡೆಗೆ ಅ ನಮ್ ಸೀಮಿಗೆ ನಡ್ದಲ್ ನೋಡ್ರಿ ಮತ್ತತ್ ಬೇರೆ ಕಡೆಗ ನಡ್ದಾವ್ರಿ ಹಿಂಗಗೆ
ಹಾ ಎಲ್ಲಾ ಕಡೆ ನಡದಾರ ಈ ಕಡೆ ಅಂತಾರ ಈಗ ಗಳೆ ಹೊಡಕ್ ಹೋಗಿ್ರರಿ ಸದಗ್ ಬರ್ತಾರ ನಾಳೆೆಗೆ ಸದಿ ಹಕ್ರಿ ಸದಿ ತಗಸ ಇನ್ನೊಂದ್ ನಾಕೈದ್ ದಿನ ಬಿಟ್ಟ ಹಾ ರಿ. ಅಲವ್ರೀ ನೀ ಎಲ್ಲಿರರಿ ಬರಬರಿ ಕೇಳ್ವಾಳ್ತ ನೋಡ್ರಿ.
ಹಾ ಕೇಳಕ್ ಕುಂತ್ ನೀವ್ ಅಲ್ಲೇ ಇರ್ರಿ ಆ ಕಡೆ ಈ ಕಡೆ ತಿರ್ಗಾಡ್ಬಾರ್ದ. ಕೇೇಳತ್ರಿ ಕೇಳ್ತ.
ಹಾ ಕೂಲಿಯರ್ಗೆ ಎಷ್ಟಾದ್ರಿ. ಹೌದ್ರಿ ಪಾಡ ಅಲ್ರರಿ. ಹಾ ರೀ ಪಾಡ್ರಿ ಕ ಹಂಗಂದ್ರ ಕಡೆ.
ಹ ಇಲ್ರಿ ಏನ ಹೆಚ್ಚಿಗಾದ್ರೆ ಸ್ವಲ್ಪ ಏನ ಮಳೆ ಬರೋ ಬಾರಿ ಬರೋವಲ್ದ. ಹೆಚ್ಚಗ ಆತ್ರಿ ಆಮೇಲೆ. ಬರ ಬಾರತಾ ಮಳೆ ಬರಬರಿ ಬರವಲ್ದಲ್ರ ಮಳೆ ಬಂತಂದ್ರೆ ಹೆಚ್ಚಿಗೆ ಆತದ ರಿ.
ಹೌದ್ರಿ ನಮ್ ಕಡೆಗ ಇಲ್ಲಿ ಬೀಜವರಾಗ ಮುನ್ನೂರ ಆದ್ರಿ ಒಂದ್ ದಿನಕ್ಕ ಮೂರಂಗ ಬರ್ತಾರೀ ಬೀಜ ಈ ಕಡೆ ನಾವೇ ಸಲ್ ಬಿತ್ತವ್ರೀ ಅವ್ ಆ ತ್ಯಾವು ಅದ್ರಾಗ ಹಾ ರಿ.
ಮೂರ್ ಪ್ಯಾಕೆಟ್ ಊರಿ ಬರ್ತಾರನ್ರರಿ.
ಹ ಮುಂಜೆಲೆ ಏಳಗ್ ಬರ್ತಾರೀ ಮತ್ತ ನಾಕ ರೆಟಿಗೆ ಮತ್ ಮೂರ್ ಪ್ಯಾಕೆಟ್ ಊರ್ಕಿಿಂದ ಹೋಗ್ ಬಿಡ್ತಾರೀ ಮತ್ತ ಒಂದ್ ಬೀಜ ಜಾಸ್ತಿ ಊರಲ್ರಿ ಅವ್ರಿ ಎಸ್ಟ್ರಾ.
ಎಲ್ರರಿ ಅವ್ರ ಯಾವಾಗನ ಒಂದ್ ಅಂದ್ರ ಒಂದ್ರರಿ ಎಟಂದ್ರ ಎಟ್ರೀ ಮೂರ ಅಂದ್ರ ಮೂರೀ ನಾಕ್ಂದ ನಾಕ ರಿ ಅವ್ರ ಯಾವ್ರ ಡಿಮ್ಯಾಂಡ್ ಇರ್ತ್ರಿ ಈಗ. ನ ರೀ ದಿನ್ನ ಮೂ ಪಾಕಿಟ್ನ ಉಊರಿ ಹ್ತದ ನೋಡ್ರಿ ಅವ್ರ ದನ್ ಅಂದ್ರ.
ಮೂರ್ ಪಾಕೆಟ್ ಊರಿದ್ರ ನೂರು ರೂಪಾಯಿ ಪಾಕೆಟ್ ಬಿತ್ರಿ ಮುನ್ನೂರು ರೂಪಾಯಿ ಕೂಲಿ ಅಂದ್ರ.
ಇಲ್ರಿ ಹಂಗಲ್ಲ ಒಬ್ಬ ಒಂದ್ ಪ್ಯಾಕೆಟ್ಗೆ ಮುನ್ನೂರೀ. ಒಂದ ಪಾಕೆಟ್ಗೆ ಮುನ್ನೂರು ಹಾ ರೀ ಒೈನೂರು ಪ್ಯಾಕೆಟ್ ಅರ ನೋಡ್ರ ಒಬ್ಬರು. ಹ ಆ ಹನ್ಯಾಡ ಜನ ಇದ್ರ ನೋಡ್ರಿ ಮೊನ್ನೆ. ಮನ್ನಿ ಹನ್ನೆರಡ ಜನ ಇದ್ದರಿ ಮತ್ತ.
ಹಾ ರೀ.
ಇವತ್ತು ನ ಹೋಗಿಲ್ರಿ ನಾಳೆ ನಿಲ್.
ನಡತ್ರಿ ನಮ್ ಅಮರ ಒಳಗ್ ಬಂದರಿ ಮುನ್ನೂರ್ ನಡ್ದಂತ್ರಿ ಹೆಂಗಿ ಒಂದ ದಿನಾ ಹೋಗಿದ್ದು ರಿ ಅತ್ರಗ ಮ್ಯಾಲ ಹಾಕ್ತಾರಿ ಬೀಜ ಅದಕ್ ನಾಟಾಡ್ರಿ ಮಳೆ ಬರ್ಲಿಕ್ಕ್ರ ಜಲ್ಲಿ ಇಕ್ರ ಅಲ್ಲೇ ಒಳಗ
ಹ ಅಂದ್ರೆ ಅದ ಹಸಿ ಸ್ವಲ್ಪ ಕೆದರಿ ಜಾಸ್ತಿ ಒಳಗ್ ತೋಡೆ ಹಾಕಿ ಿದ್ರೆ ಹಸತಿ ಇಡತದ ಅದ ಅಲ್ಲ ಎಲ್ಲ
ಫಸ್ಗ್ ಚಕ್ಕ ತೊಡ್ದಲ್ರಿ ದಿಂಡ ದಿಂಡ ಆಯ್ತು ಅದ ಬುಕ್ಕದ್ರಿ. ಸ್ವಲ್ಪ ಬುಕ್ಕಾಯ ತೆಳ ಹೋದ್ರಿ ಅದ ಹ ಸ್ವಲ್ಪ ತೆಗ್ ತೆಗ್ಗ ಹಂಗಿ ಬೀಜ ಬ ಮಂಗಿ ಮ್ಯಾಲ ಮಣ್ಣ ತಾನಿ ಮುಚ್ಚತ್ರಿ ಅದು ಅವ ಏನ. ಮಿಷನ್ ಬಂದ್ ಅಂತ್ರಿ ಅದನ್ ಪಾಟ ಅತ್ರಿ ಅದನ್ ಮಿಷನ್.
ಹ್ಮ ಆ ಮಿಶಾನ ಹೆಂಗ ಅದ್ರ ಅದ.
ಅದು ಹಂಗೆ ಅದನ್ ಚೊಲೋದಂತಿ ಹ್ ರಿ.
ಅದು ಒಂದೊಂದ್ ಗೇಣಿಗ ಬೀಳ್ತಾವ ಅನ್ರಿ ಬೀಜ ಒಂದೊಂದ್ ಫೀಟಿ ಬೀಳ್ತಾವ.
ಒಂದೊಂದ ಫೀಟಿಗ ಬೀಳ್ತಾವ ಅತ್ತ್ರ ಅವು ಒಂದೊಂದ ಫೀಟಿಗರಿ ಒನ್ ಫೀಟಿಗ ಅಂತ ಹೇಳ್ರರಿ ಹೆಂಗನ್ರಿ ಅದನ್ನ ಅದು ಅದನ್ ಚಲೋ ಆದಂತ್ ಮಿಷನ್ಲ್ಲ ಲ್ಲ ಹೇಳಾರ್ರಿ ಈ ಕಡ ಅಂತ ತಂದರೀ ಒಂದ್ ಇಬರು ಮೂವಿ ಎಲ್ಲ ಅದಂ ಚಲ್ರೆ ಅ್ಫಸ್ಟ್ಿಗೆಳ ಳೆ ಹೊಡೆದು ಮತ್ತ ಆ ಮಿಷನ್ಲಿ ಬಿತ್ಬೇಕ್ರಿ ಇಲ್ಕ್್ರೀ ಅಜ ಆಗ್ಬಿಡ್ತ್ರಿ ಳ ಹೊಳಿಕ ಯಾಾಸಿ ಆತವ್ರಿ ಸಾಲ್ ಅದಕ್ಕ ಏನ್ೀ ಬರ ನಡ್ಸರ್ ಇರ್ಬೇಕಕ್ ನೋಡ್ರಿ ಚಂದ ಒ ಯಾ ಯಬಾರಡ್ರ್ ಯಾ ಮ ಮುಂದಕ್ಕೆ ಗಗಳ ಹೊಡಕದ ಹೈರರಣಾತ್ ಅದು
ಹ್ಮ ಒಂದಿನ ಕ ಎಷ್ಟು ಕ್ರ ಬಿ ಇತ್ತಾರೀ ಅದ
ಅದು ಮೂರ್ ಮೂರ್ ಎಕ್ರ ಮೂರನ್ ನಾಕ ಎಕ್ರ ಹೇಳಾರಿ ಹಂಗನ್ಿ ಅದ ಬಿತ್ತರ್ ಮೇಲ್ ಡಿಮೆಂಡಟ್ ಆದ್ರಿ ಈಗ ಹೆಂಗ್ರೀ ಚಲೋ ಬಿ ಚಲೋ ಮನ್ಷತ್ನಾರ ಆರಾಮ್ ಮೂರ ಮೂರ ಅಕಂಗ ಬಿತ್ತನ್ೀ ಸ್ವಲ್ಪ ಅಷ್ಟೇ ಚದಾಗಿದ್ಂದ್ರ ಎರಡ್ ಮೂರ ಎಕ ಅಂಗ ಬಿತಾರ ಹ ಬಿತ್ತರ್ ಮೇಲ್ ಹತ್ರಿ ಅದಏಲ್ರಿ ಬರ ಸು ತಿಗ ಇದ್ರರು ಬರ್ತಾರೀ ಇದು ಸೈಕಲ್ ಮಟ್ರ ಸ್ಣದು ಆ ಸೈಕಲ್ ಬರ್ತ್ ನೋಡ್ರಿ ಆ ತರೀ ಅದನ್ನ ಸುಮ್ಮಂಗ ಹಿಡ್ಕೊಬೇಕ್ರಿ ಅ ತಾನೇ ಅ ಹಂಗೆ ಸುಮ್ಿಡ್ಕೊಬೇಕ್ರ ತಾನೇ ಹಂಗ ನಡಸನ್ ತೋಬಾಗದ
ಕರೆಂ ಅಂದ್ರ ಈಗ ಒಬ್ಬರಿಗಂದ್ರ ಕಾಲ್ ಬ ಬಾನೇ ಆತವ್ರ ಅವು ಯಾವಿಬ್ಬರು ಮೂವ ಓಡ್ಸಿದ್ರ ನಡೀತ
ಹಾ ಹೌದ್ರಿ ಒಬ್ರಿಗಂದ್ರ ಸ್ವಲ್ಪ ಕಾಲು ಸ್ವಲ್ಪ ಹೈರಣಾಣ್ ಆತಾರೀ ಮತ್ತೆ ಹ
ನೀವು್ ಆ ಕಡಿಕ
ನಿಮ್ ಕಡಗನ ಬಿರ್ತಾರ ಇಲ್ರಿ ಇಲ್ಲಿ ಸ್ವಲ್ಪ ವಯ್ಸ ಕೀ ಕೀ
ಸರಿ ಸರಿ ಅದಕ್ಕ ಬರೋಬರಿ ನೆಟ್ವರ್ಕ್ ಬರಲ್ದಿತ್ತಲ್ರ ಹ ಊರ್ತಾರ ನಮ ಕಡಗ್ ಬಿತ್ತದ ಅನ್ ಎಲ್ರಿ ಬೀಜ ಊರ್ತ ಅಲ್ಲ ಒಂದು ಪ್ಯಾಕೆಟ್ ಅನಕನ್ರಿ ಇಲ್ಲಿ ಅದರ ನಾವು ಬರೇ ನಿನ್ಂಗ ಮನೆಯಾರೇ ಇ ಇದ್ ಮಾಡ್ಕೊಂಡಿವ್ರೀ ಹೊರಗಿನಾರಗೆ ಹಚ್ಚಲ್ರಿ ನಾವ್ಡಕ್ರ ಆದದಲ್ರಿ ಹಮ್ ಅಲೋ ರೀ ಅಲೋ
ನಾಚಿಕೆ
ಅಲ
ಹಲೋ ರ
ಹಾ ಕೇೇಳತ್ರಿ ಹ ನೀವ್ ಒಂತೋಲರಿೀ ಆ ಕಡೆ ಈ ಕಡೆ
ಆಯ್ತತ್ ಸರ್. ಹಾ ರ ಏನುದ. ಈಗ ಏನ ಬೀಜ ಹ ಆ ನೋಡ್ರಿ ನಿಮ್ದು
ಹಾ ನಮದ್ ಹಾಗದ್ ನೋಡ್ರಿ
ಹಾಾ ಹ್ಮ ಅದೇ ಅದು ಇದು ಅಜ್ಜ ಹ ಹಾಗಾದ್ರಿ ಅ ಜಾಗ ಕಟ್ಟ ಕುೂತ್ರಿಲ್ರಿ ಕಾ ಹೊಡ್ಯದ್ ಆಯದೇನ್ರೀ ಹ ಮುರಿ್ಯತ್ರಿ
ಹಾ ಕಲ್ಲು ಮುರಿ್ಯಕ ಕುಂತಾರೀ ಈಗ ಬೇಸ್ಮೆಂಟ್ ಕಟ್ಟದದ್ರಿ ಈಗ ಒಂದ್ ನೆಲದ ದಸಿ ಎರಡ್ ತರ ಬಂದ್ರೆ ಆಮೇಲೆ ಎಲ್ಲಾ ಸ್ಕಲ್ಲ ಮುಸಿದ ಮ್ಯಾಲ ಈ ಕಟ್ಟ ಚಾ ಮಾಡುವಾರ
ಅಣ್ಣ ರ ಅದು ಇನ್ನ ಎಷ್ಟಿನ. ಹೌದ್ರೀ ಹ ರೀ. ಈ ವರ್ಷನ ಮುಗತ್್ರೆ ಆ ರೆ ಈ ವರ್ಷ. ಮುಗಿಸತರನ್ೀ ಪರಾರ.
ಬೇಸ್ಮೆಂಟ್ ಮಾಡಿ ಬಿಡ್ತವ್ರೀ ವರ್ಸ.
ಹೌದ್ರೀ ಅದು ಇದ್ರೀ ಬೋರಿಂಗ್್ದ ಒಂದ ಇದ್ ಮಾಡ್ರಿ ಅದು ಮೋಟ್ರ ತಂದಾಕ್ರಿ ಅದ ಬಾಳ ಜನ ಬಿಡಬ. ತ್ರ ಹಂಗೆ ಅಕ್ರ ಮುಚ್ಚ ಬಿಡ್ತರ ಬಾಳ ಜನ ಬಿಟ್ರಿ.
ನೀವ. ಎಲ್ಲ ಹೇಳದ ಬರಬರಿ ಎಲ್ಲ ಅಂತೆಲ್ಲ ಅದು. ಈಗ ಒಂದ್ ಲಕ್.
ಹೌದೌದುದು ಇ ಕ್ರಿಯ. ಏನ್ ಮಾಡ್ರಿ ಒಂದ್ ದಿನ ನೋಡ್ರಿ ಒಂದ್ಿನ. ನಮ್ಮ ಅಮ್ಮ್ಯಾರ್ಗನ ಕೇಳ್ರಿ ಒಂದ್ ದಿನ ಕೇಳ್ರಿ ಹಿಂಗ. ಅ್ ಸ್ವಲ್ಪ ಮೋಟರ್ ಬೇಕಾದಂತ ಹಿಂಗ ಕೇಳ್ರಿ ಕೇಳ್ರಿ ನೋಡಮ್ಮ ನಮ್ಮ್ ಮನೆ.
ನಿಮ್ದ ನಿಮ ಎಷ್ಟ್ ನೂರ್ ಫೀಟ್ ಆದದನ್ ನಿಮ್ದ ಒಳಗ ಅದು ಮೋಟ್ರ.
ನಮ್ದು ಎರಡ್ನೂರ ಐವತ್ತು ನೋಡಿ. ೀ ಮುನ್ನೂರ ತ್ರಿ ಅದ ಐವತ್ತು ಫೀಟ್ ಹಾ ರೀ. ಅದ ಮುನ್ನೂರ ಮುನ್ನೂರತ್ ಸ. ೀ ಅದ್ ಐವತ್ತು ಸ್ೀಟ್ ಕಡಿ ಕಟ್ ಮಾಡ್ಯಾರ ಅದ. ಪೂರಾ ತಳ್ಕತ್ತನ ಮಣ್ಣ ಬರ್ದಂತಸಿಂದ ಕಟ್ ಮಾಡ್ಯಾರ ಅದು.
ಈಗ ನಮ್ದ ಎರಡ್ನೂರ ೈವತ್ತು ಫೀಟ್ ಮೇಾಲ ಆದತ್್ರೆ ಅ್ ನೀರ ಆತ್ತತಲ್ಲ ಅದಕ್ ಮೋಟ್ರಲ್ಲಿ.
ಹೌದ್ರನ್ನೋಡ್ ಮತ್ತ ಯಾರಾಮ.
ಒಂದ್ ಐನೂರು ಫೀಟ ಇಿಂದ ಐನೂರು
ಹೌದಾ ಹ ರ ಆ ವೈಬ್ರೇಟರ್ ಆದಡ್ರಿ ನಿಮ್ಮ ಇದ್ರಾಗ ಈಗ ಅದು ಹಂಗ್ ಸಣ್ಣ ಪೈಪ್ ನೋಡಿ ಬಿಡ್ಬೇಕ್ರೀ ಒಂದ್ಸಲ ಚೆಕ್ ಮಾಡ್ಬ್ರಿ ಹಂಗಗೆ ಬಿದ್ದಲಾ ಅಂತಸಿಂದ ಅಷ್ಟೇ ಬಿಡ್ಬಾಡ್ದ್ರಿ ಹಂಗಗೆ ಅದ
ಇಲ್ಲ ಒಂದು ಒಂದ್ ಅರ್ಧ ಟ್ಯಾಂಕರ್
ಹಾ ಹೌದ್ರ ಈಗೆಲ್ಲಾ ಕಾಯಿಲೆಗವನ್. ಹಾ ರೀ ಹೌದ್ರಿ.
ಕಾಲಿನೇ ಆಗಿಲ್ರಿ ಅದ.
ಹಂಗಂದ್ರ ಬಾಳ ಹರರಣ್ಣ್ರ ಹಂಗಾದ್ರ. ಸಿಕ್ಕಲ್ರನ. ಹೌದ್ರಿ ನೋಡಬ್ರಿ ಹಂಗೆ ನೋಡ್ರಿ.
ಹ್ಮ.
ಫೋನ್ ಬರೋ ಕೂತ್ರೆ ನಾ ಮಾಡ್. ಹತನ್ರೀ ಹಾ. ಹಾ.